ಅದ
ಗೇಮ್ ಆಡುತ್ತೇವೆ ಬಾ
ಏನಲ್ ನೋಡು ಸುಮ್ಮ ಕುಂತಿದ್ದೆ ನೀನ
ನಾನು ಸುಮ್ಮ್ಯ ಕುಂಂತ ನೋಡ
ಮಾತೆ ಖಾಲ್ಯದ ಹೋಗಿಲ್ವಾ
ಹೋಗಲ್ಲ
ಯಾಕ
ಸಮನೆ
ಸುಮ್ನೆ ಕಾಲೇಜ್ ಬಿಟ್ರೆ ಹೆಂಗ ಗುರು ಫೀಸ್ ಕಟ್ತಿೀರಾ ಎಲ್ಲಾ ಕಟ್ತಿೀರಾ ನಾಲ್ಕು ಕಣಕ್ ಐ ಸರ್ ಫೀ ಅಪ್ಪ ಇದು ಪೇಮೆಂಟ್ ಮಾಡ್ತೀರಾ ಕಾಲೇಜ್ಗೆ ಕಾಲೇಜ್ಗೆ ಹೋಗ್ಲಿಲ್ಲ ಅಂದ್ರೆ ಹೆಂಗೆ
ನಾ ಡೈರೆಕ್ಟ್ ಎಕ್ಸಾಮ್ಗೆ ಹೋಗ್ತಪಾ
ಹೌದಾ
ಹ್ಮ್
ಹೊಡೆಗೇರು ನೋಡಕಾದ್ರೂ ಹೋಗ್ಬೇಕಕ್ಲ್ವಾ ಕಾಲೇಜಿ
ಯಾರು ಇಲ್ಲ ಅಲಾ
ಅಲ್ಲ ಯಾರ್ಲ್ಲ ಅಂದ್ರೆ ಹೆಂಗಗೆ ನಿಮ್ ಕಾಲೇಜಲ್ಲಿ ಹುಡುಗಿರ ಇಲ್ವಾ
ಹೇ ಹೆ ಚಲೋಲ್ಲ ನೋಡಕ ಚಲೋಲ್ಲ ಅಂಡೇ
ಹೌದಾ ನಿನ್ನೆ ಬಾಲಿಂಗ್ ಆಗ್ಬಿಟ್ಟಿದ್ದೀನಿ ಕೈಯ ಎಲ್ಲ ಫುಲ್ ಪೇನ್
ಹ್ಮ್ ಬ ಬಾನೆ ಆತ್ರ ಮತ್ತೆ ಯಾವ ಹಾಕಿದ್ರ ಮತ್ತೆ
ಹ್ಮ್ ಮತ್ತೆ ಏನ್ ಇವತು ನಿಮ್ ಫ್ರೆಂಡ್ ಬರ್ತ್ಡೇ ಇದೆ ಫುಲ್ ಜೋರು ಅಂದ್ರೆ ನಿಮ ಫ್ರೆಂಡ್ ಬರ್ಥ್ ಡಬರ್ತಡೇ ಇದೆ ಫುಲ್ ಜ್ರಪ್ಪ ಅಂದವತ್ತ
ಹೌದಲ್ಲ
ಹ್ಮ್ ಹ್ಮ್ ನಾನ್ ಹೆಂಗ ಹಾಕಿದ್ದೀಿ ನೋಡಿದಯ ಸ್ಟೇಟಸ್
ನೋಡಣ ಅಲ್ಪ ಏನ್ ಹಾಕಿದ್ದೆ
ಮುಳ್ಳಂದಿ ಅಂತ ಆಾಕ್ಬಿಟ್ಟಿದ್ದೀನಿ ನಾನು
ಏ ರಿಪ್ಲೈ ಕಟ್ಟ ಏನದ ರಿಪ್ಲೈ ಕೊಟ್ಟಾನ ಏನ್ ಪಂದೆ
ಏನ್ಂದಿಲ್ಲ ಅವನು ಒಳ್ಳೆ ಹುಡುಗ ಅವ್ನು ಅವನು ಏನ್ಂಗ ಅನ್ಕೊಲ್ಲ
ಹ್ಮ್ ರಕ್ಕ ಬಂದ ಹಗಲೇ
ಎಸ್ ಬಂದಾವ
ನೂರ ಅರವತ್ತಕ ರೂಪಾಯಿ
ಹಾಕು ಗುರು ಹಾಕ್ ಮತ್ತೆ ಹಕ್ತೆಯ ಅಂತ ಕೇಳ್ತಿಯಲ್ಲ ಹಾಕ್
ಅಣ್ಣ ನೋಡಪ್ಪಾ ರೆಕ್ಕ ಳಸ್ಕೊಂತೀ ನಮ್ಗ ಒಂದ್ ರೂಪಾಯಿ ಇಲ್ಲ
ದುಡಿಬೇಕುರಗುರು ದುಡಿಬೇಕು ಇದು ಜೀವನ ಇರೋದೇ ದುಡಿಯದ್ರು ಅ ಸಲುವಾಗಿ
ಇ ಪಾಗಲ್ ಸುಳ್ಳ ಮಗಾವ ನಲ್ಲೋಯ ಹೌ ಹಲ್ಲ ಈ ಕಡಿ ಕಡಿ ಕಡೆ ಅದ ಯಾವದೂ ಹೇಳ್ನೇ ಅಲ್ಲ ನಾನು ಈ ಕಡೆ ಈ ಕಡಪ್ಪ ಈಕ ನನ್ಗಲ್ಲ
ಹೇ ಕರೆಕ್ಟ್ ಟಮ್ ಮಾತಾಡುವ ಎಕಡನ್ ಮಾತಾಡ್ ಕರೆಕ್ಟ್ ಆಗೆ ಮಾತಾಡ್ಡಿ
ಸರಿ ಸರಿ ಬೇರೆ ಹಕುದಾನ ಸುಮನೆ ಮತ್ತೆ ಹಾಕುದ್ ಬೆಂಕ ಹತ್ತತ್ದ ಮತ್ತ ಹಾಕುದಲ್ಲ ಹಗ ಮತ್ತರ ಕೂತ್ ಮತ್ತೆ ಆಡ ಮತ್ತರ ಕೂತ್ೋಣಾನ ಯತಲ್ಲ ಹಾಕುಯನ್ ರೊಕ್ಕ
ಹೇ ನೀ ನೆಟಕ್ಕೆ ಮಾತಾಡ ಫಸ್ಟ್ ಲೀ
ಹಾಕುಲೀ ಪಂತ ರಕ್ಕಂದೆ
ಆಕ ಮುಂಚಗಂತ ಅದು ಬಿಡು
ಹಾ
ಇದು ನಮ್ ಕಾಲೇಜು ಎಲ್ಲಾ ನಮ್ಮ ಸ್ಕೂಲದ ನೋಡ್ರಿ ಚೆನ್ನಾಗಿದೆ ಮೊದಲ್ಲ ನಾವು ಮೊದಲ ಓ ಹೋಗೆಯ ಕಾಲೇಜಿಗೆ
ಸ್ಕೂಲ್ ಗ ಕರೆಸಕ
ಸ್ಕೂಲಿಗೆ ನಮಮ್ಮ ಮೊದ್ಲು ನಾವುಲ್ಲ ಹಐಸ್ಕೂಲ್ ಎಲ್ಲ ಕರ್ತೀವಲ್ಲ ಕುರಿ ಹೋಗಿದ್ದೇನ ಅಪ್ಪಂದೆ
ಹ
ಹೋಗ್ಬೇಕಕ್ಿಲ್ಲ
ಹೋಗ್ಯ ಮಾಡದಪ್ಪ ಅಲ್ಲ ಬೆ ಅದ ಎಷ್ಟ್ ಕಲೋಮೀಟರ್ ಆಯತು ನೋ ಯಾವ್ದ್ ಹತ್ರ ಆಯತತ್ ನೋಡ್ರ ಎಲ್ಲ ಕ್ಲ ನೆನಪುಗಳು ಆಹ್
ಹ್ಮ್
ಏನಪ್ಪ ಮೆಮೊರಿಯಲ್ಲಿ
ಇರ್ತವಲ್ಲ ಎಲ್ಲ
ನಿಮ್ಗ ನಮ್ಗೆೇನಾ
ನಿಮ್ದು ನಾವಪಾ
ಕ ಕೊಂತ ದೇವ ಇವಾಗ ಕುೂುದ ನಾನು ಸುಮ್ನಿರು ಅಂತ ಇ ಕುೂುದ ಮಾಡ್ತ ನಾನು
ಹಲೋ
ಅಲ ಮಾತಾಡ್ತಾಡಪ್ಪಾ ಇ ನಮ ಕಿರಿಕಿರಿ ಕೊಡ್ತಾರ ಹುಡುಗರು ಬೆಂಕಿ ಕಡ್ಡಿ ಕೊೂಡ ಮೇ ಮೈ ಮೇಲೆ ಆ
ಧುರ ಬಂದು ಧುರ ಬಂದು ಮಾತಾಡ್ಬೇಕಪ್ಪಾ
ಯಗ ದೂರ ಬನ್ನಪ್ಪಾ
ಅಂತ ಹುಡುಗರು ಸವಾಸ ಮಾಡ್ಬೇಡ್ದ್ ನೀನು
ಅವರು ಪುಟರ್ಗೆೈತ್ತ ಲಂ ಚಂದೆ
ಹ್ಮ್
ಶ್ರೀಪಾದ್ ಉಂಟರಡಪ್ಪಾ ಶ್ರೀಪಾದ
ಮಾತಾಡ್ಸಲ ಮತ್ತೆ
ಒಂಟೂಡ ನಾವು ಯಾಕೆ ಮಥ್ಡಿಸ್ಬೆಕು
ಒಳಿ ಬಂದುತ ನೀ ಮ ಕಡೆ
ಇನ್ನ ಬಂತು
ಜಿಗಿ ಬಧ ಸೆರ ಇ ಬ
ಸರಿಯಾಗಲ್ಲ ಚ ಬಂತು ಒಂದ್ ಲೆಕ್ಕ
ಮೀಸ ಊರ್ಪಕ್ಕಲ್ಲ
ಎಲ್ಲಿ ಓಣಗ್ ಊರಿದ್ದೇ ಇವತ್ತು ಕಟಕ್ ಬರ್ಲಂತಕ
ಯಾಕೆ
ಕಾರಣ ಕರಿ
ಇಲ್ಲಿ ಕಾರುಣಿ ಹಬ್ಬುಕ್ಕನ ಕಟ್ಟಂಗಗೆಲ್ಲ ಕಾರೋಣಿ ಕರಗನ್ ಕಟ್ಟಂಗಿಲ್ಲ ನಮ್ ದೇಶ ಯಾಕಂದ ಉಳದಂದ್ರೆ ಇದ ಏನ್ ನೋಡ ಅದಕ್ ಕಟ್ಬೇಡ್ರಿ ಅದಕ್ ಕೆಲ್ಸ ಮಾಡ್ಬೇಡ್ರಿ ಇದಕ್ ಕೆಲ್ಸ ಮಾಡ್ಬಡ್ರಿ ಅಂತ ಸಂಸ್ಕೃತಿ ಅಲ್ಲ ಹ ಮಳೆ ಬಂದಾಗ ಬೆಳೆ ಬಿತ್ಬೇಕಪ್ಪವಾ ಅದು ಆ ಹುಣಿ ಸರಿಯ ಇಲ್ಲ ಈ ಹುಣ್ಣಿ ಸರಿಗಿಲ್ಲಾ ಅಂದ್ರೆ
ಸಂಸ್ಕೃತಿ
ಏನಂತಾರ ಏನಪ್ಪ
ಹ
ಹಾ ಮತ್ತೆ ಸಮಾಚಾರ
ಮತ್ತ ಏನಲ್ಲಪ್ಪಾ ಏಾರಂದ್ರಪ್ಪ ನಿಮ್ ತಂಗಿಯಾರ
ನಮಂತಗೆಲ್ಲ ನಂತೆ
ಹ್ಮ್ ನಿನ್ನೆನ ಬೇಕತ್ತಾರೆ
ಹಾ
ನಿನ್ನೆ ಬೇಕಂತಾನೆ ಸ್ಟೂರಗ ಅವ್ರಿಗೆ ಎಷ್ಟು ಹೋಗಾಗು ಸೇಡಸ್ ಹಕಿದ್ದೆ
ಯಾರಿಗೆ ಹ
ನ ಬರ್ತಾರೆ ನೆಕ್ಸ್ಟ್ ಮಂತ್ ಜುಲೈ ಯಾವ್ದ ಇತ್ತ ಒ ಇಡ ಆ
ಹಪಾ
ಈಗನ್ ರಿಪ್ಲೈನು ಬರ್ಲ
ಹ ಮರ್ಯಾದಿಲ್ಲ ನೀನು ನಾಯ ಬರ್ ಬಂಕ್ ತರಲ್ಲ ಅದೇ ತರಲ್ಲ ಏನನ್ ಹ್ಮ್ ಹಾ
ಮತ್ತೆಡದಾ
ಮತ್ತೆ ಏನಲ್
ಅಲ್ಲಾ ರಕ್ಗಳಸ ಕುಂಂತತಿ ತಗಲಿ ದೋಸ ಅಂದ ಅಂದಾಕ ಒಂದ್ ಎರಡ್ನೂರ್ ರೂಪಾಯಿಕ ಇಲ್ ನೋಡಂದ
ರೊಕ್ಕದ ಮ್ಯಾಟ್ರಲ್ಲಿ ಯಾವ ದೋಸ್ತ ಎಲ್ಲ ಏನಿಲ್ಲ ಸಂಬಂಧಿಕರೇ ಇರಲ್ಲಲ್ಲ ರೊಕ್ಕ ಮ್ಯಾಟ್ರಲ್ಲಿ ದೋಸ್ತ್
ಹಂಗಂತ ಹ್ಮ್ ಹ್ಮ್
ಭಿಕ್ಷಿಕ್ ಆ ರೋಡ ಅಲ್ಲಿ ಭಿಕ್ಷೆ ಬೇಡೋ ಭಿಕ್ಷಿಕ್ ಎಲ್ಲ ರೋಡ್ ಅಲ್ಲಿ ಭಿಕ್ಷೆ ಬೇಡೋ ಶಿಕ್ಷಗನೇ ಬೇಕಾಗಿರೋದು ದುಡ್ಡು ಪ್ರೀತಿ ನಂಬಿಕೆ ವಾಸ್ತವ್ಯ ಅಲ್ಲ ಗತ್ತ
ಗ್ಯಾಸ್ ಪರಾಕ್ಕೆ ಗಳಸ
ಫ್ರೆಂಡ್ಸ್ ಬರ್ತಾರೆ ಸಂಬಂಧಿಕರು ಬರ್ತಾರೆ ಬತ ಎಲ್ಲಾ ಬರ್ತಾರೆ ರಕ್ಕಿರ್ಂದ್ರೆ ಯಾರು ಬರ್ತಾರ
ಹ್ಮ್ ಹ್ಮ್ ಕಳಸ ಕಳಸರ್ ಅಕ್ಕ ಕಳಸಂಗ ಸರ್
ಇನ್ನ ಅಕ್ಕ ತೋರ್ಸಕ್ ಬರಕ್ ಬರಕತ್ತಲ ತೋರ್ಸಂಗ ಬರ್ಬೇಕು
ಮತ್ತೆ ನಿನ್ವ ಅಲ್ಲ
ನಿನ್ನೆ ಡಾಕ್ ಇದಿದ್ದಿಲ್ಲ ಎಲ್ಲ ರೋಣ ಏನು ಚಲ
ರೊಕ್ಕ ಆತಾ ನಿನ್ ಬಿಳಕ್ಕೆ ರೊಕ್ಕ ಎಲ್ಲ
ರಕ್ಕಲಿ ರೊಕ್ಕ ಹೋದ್ಗ್ಲಿ ಎಲ್ ಚೆನ್ನಾಗಿರ್ಬೇಕ ರಕ್ಕವಂತ ಅಲ್ಲಾ ರಕ್ಕತವಂತೇಳಿ ರೋಗ ಬರ್ಸಕ್ ಆಗ್ತದನಾ
ಅಲ್ಲ ಅಂಗಾರಕ್ಕೂತಾರ ರಕ್ಕ ಅ ಅಂತಂತರ ಅ
ರೊಕ್ಕ ಬೇಕಾಗಿಲ್ಲ ಹೆಲ್ತ್ ಚೆನ್ನಾಗಿರ್ಬೇಕು ನಮ್ಗ ಹ್ಮ
ಅದ್ ರೊಕ್ಕ ಹೆಂಗಾನ ಹೋಗ್ಲ ರೊಕ್ಕನೇ ಕೆಳಸದ ಬೇಡ ನಾವವು ಎಲ್ ಚೆನ್ನಾಗಿರ್ಬೇಕು ನಿಮ್ಗೆ ಹೋಗ ಬರ್ಬಾರ್ದ ಅಷ್ಟು
ಹ್ಮ್ ಅಲ್ಲ ನ್ ಲೋನ್ ರಕ್ ಅವ್ರರು ಏನ್ ಲೋನ್ ರಕ್ಕ ಬರೋಣ ಪಾರಿ ಕೊಡಸು ಅದು ಕೊಡಡ್ಸ
ಬನ್ನಿ ಬಾರ ಅಂದ್ರ ಬರಲಾಗಿರಲ್ಲ ಶಾಹಪುರಕ್ಕ
ಹ ಇಲ್ಲಿಗೆ ಬದ್ರಕ ಸಾಯಂಗ ಇದೇನಾ
ಹ ನಾವ್ ಊರಿಗ್ ಬರಲ್ ನೋಡಪ್ಪಾ ನೀ ಏನಂತೇತ ಅದೇ ನಾವ ಊಗ್ ಬರಲ್ಲ ಅಂಜೆ ಊರಿಗೆ ನಮಗ ಆಯಕ್ ಬರಲ್ಲ ಹ್ಮ್ ಬಂದ್ರೆಬಾ ಬಂದ್ರೆ ಬಾ ಪಾರ್ಟಿ ಕೊಡಸ್ತೀನಿ ತಿಂದು ಉಂಡು ಹೋಗು ಬರ್ಲಿಲ್ಲ ಅಂದ್ರೆ ಆಯ್ತು
ನಾವುಣಕ ಶಾಪರ್ಕ್ಕೆ ಬರಕ್ ಬಂದೆ
ಮತ್ ಪಾರ್ಟಿ ಬೇಕಂದ್ರೆ ಬರ್ಬೇಕುಪ್ಪ ಮಂತೆ
ಹ್ಮ್ ಹ್ಮ್
ಹ್ಮ
ಮ ಸಮಾಚಾರ
ಪಾಳಸಾಲ ಅಲಿಗಿ ಬರ್ಬೆಕ್ ನಾವು
ಏನನ್ ಮತ್ತೆ ಬೇಕಂದ್ರೆ ಬರ್ಲೇಬೇಕಿ ಚಂದ್ರಬುಡು
ನೋಡು ಈ ರೂಮಲ್ಲಿ ನಾನು ನಾನೇ ಕಸ ಬಿಳ್ಬೇಕು ನಾನೇ ರೂಮ್ ಅಸನ್ ಮಾಡ್ಬೇಕು ನೀನು ನಮ ಇಂತ ಎಂತ ಕೆಲ್ಸ ಎಲ್ಲ ಮಾಡ್ತೇನೆ ನೀನು
ಮನಿ ಕೆಲಸ ಮಾಡ ಅಂದ್ರೆ ಆಳತಿ ಇದಿ
ಹ್ಮ್ ಏನ್ ಮಾಡಲ್ಲ ನಾವು ಇವತ್ ಬಾಲ್ಯ ಎದ್ ಮತ್ತೆ ಆ ಮುಂಜೆಲ್ಲ ಹೋಗಿ ಹೆಂಗತ್ ರಜಾದಲ್ಲ ಅಲೋ ಹಲೋ ಹಲೋ ಹಲೋ ಹಲ್ಲೊ